ಹಾ ಸರ್ ಸರ್ ಇಲ್ಲೇ ಇದ್ವಿ ಸರ್ ನಾವು
ೆಸ್ಟ್ ಮ್ಯಾಚ್
ಹ ಟೆಸ್ಟ್ ಮ್ಯಾಚ್ ಹ
ಯಾರ ಎಷ್ಟ ನೋಡಿದಾರ ಇವತ್ತು
ಸರ್ ನಾನೇನು ನೋಡಿಲ್ಲ ಕೇರಳ ಅವುರು ನನ್ ನೋಡ್ರ ಪ್ರಕಾರ ಸಂಚುರಿ ಹೊಡದೇ್ರ ಸರ್
ನೋಡ್ರಿಲ್ವಾ ನಾನ್ ನೋಡ್ದ ಸುಮಾರ ಕೊಡದವ್ರರು ಇವತ್ತು ಕುತ್ತ
ನಮ್ದೇನ್ಸರ್ ನಮ್ ಕೆರ್ಕಳಕ್ ಉಪ್ಪ ಕುಡ್ಸೋತಿಿಲ್ಲ ಇಲ್ಲಿ ಇವತ್ತು ಹ ಧನ್ವಾಡನವರು ಕಡ್ಲ ನಮ್ಮ ಗದ್ದೆೆಗೆ ಹೋಗಿದಿ
ಹಾ ಆಿರೋ ಇಲ್ಲ ನಿಮ್ದ ಒ ದು
ಸರಿ ಇನ್ನುೂ ಆಗಿಲ್ಲ ಇನ್ನುೂ ಒಂದ ಒಂದ್ ತಿಂಗಳ ಬೇಕು
ಏನೋ ಒಂದು ತಿಂಗಳು ಬೇಕಾ
ಹ್ಮ್ ಬ
ಇನ್ನುೂ ಚಾಯಿಗಳು ಬಿಟ್ಟಿದ್ರು ಹೆಂಗ ಅದು
ಿ ಕಾಯ ಅೆ ತಳಲಸ
ಹ್ಮ್
ಕ್ಷ
ಹ ಆಗ್ಬೋದ್ರ ಇನ್ನೊಂದ್ ತಿಂಗಳ ಆ ಸರಿ
ಹ ಹ್ಮ ಹ್ಮ
ಭತ್ತ ಆಾಗಿಲ್ವಾ
ಯ ಹಲೋ
ಬತ್ತ ಬತ್ತಾ
ಭತ್ತ ಏನ ಭತ್ತಸ ನಮ್ದು ಒಂದ್ ಸ್ವಲ್ಪ ಯಾಕೋ ಮಾರ್ದ್ಬಿಟ್ಟು ಒಂದ್ ಸ್ವಲ್ಪ ಅರ್ಧಕ್ರ್ಧ ಭತ್ತಸ ಫಸ್ಲು
ಹಾ ಅರ ಆತಾ ಕಯಲು ಬನಾಯತಾ
ಹಾ ಸರ್ ಅದು ಇನ್ನೊಂದು ತಿಂಗಳು ಕೆಂಪೇರ್ ಬ ಹಾ
ಹಾ ಏನದ ಕೆಂಪೆ ಇರ್ಬೇಕಾ ಮತ್ತೆ ಆ ಕಡೆ ಎಲ್ಲಾ ಆಗಬೇಕ ಒಳಗಲ್ಸ ಇದೆಲ್ಲ
ಅವ್ರ ನಮಗಿನ್ ಫಷ್ಟೇ ಹಾಕಿದ್ರು ಸರ್
ಈ ಕಡೆನ ಯಯ್ತು ಈ ಕಡೆ ನರ್ ಬರ ಸ ಇೈಡೆಲ್ಲ ಹ
ಹ್ಮ್ ನ್ ಮಾಡಕಸರ್ ನಮ ದಸಿ ಮಾರ್ ಬಿದ್ಬಿಟ್ಟು ಹಂಗ ಲೇಟ್ ಹ್ಮ್
ಅಕ್ಕ ಪಕ್ಕ ಯಾರು ಸರಿಯಾಗಿ ಹಾಕ ಿಲ್ಲ ಅಂದ್ರೆ
ಲ್ಲ ಸವತ್ತು ಈ ಸಾ ಆ ಆರ ಆಕಲ್ಲ
ಎಲ್ಲಾ ನೀರುಗಳು ಸರಿ ಹುಟ್ಟಿಲ್ಲ ಅಂತ ಯಾರ ಬಿಡ್ಬೋದ ನೀರು ಹಂಗ ಒನ್ನೆ ಕಾರಾರ್ಬ
ಹಲೋ ಮನೆ ಹ್ಮ್ ಹ್ಮ ಹ್ಮ ಹ್ಮ ಹ್ಮ ಹಲೋ
ಹಲೋ ಹ್ಮ್ ಹೇಳಿ ಸರ್ ಆ ಕಡೆ ಎಲ್ಲ ನೀರ್ ಇವಾಗ ನೀರ್ ಬಿಡೋದು ಕಷ್ಟಂಡ್ ಕಚನಿ ಇವಾಗ ಮಳೆ ಬಿದ್ರೆ ನೀರ್ ಬರುತ್ತೆ
ಹಾ ಸರ್ ಅಡಿಯಾ
ಕೆಳಗಾಗ
ಸ
ಎನಗೆದಾ ಏನಿಕೆ
ಏನು
ಏನೇನು ಕೆಲಸ ಏನ್ ಕಾಲು ಕೇಳಿಸತಲ್ವಾ
ನಿಮ್ ಹುಡ್ಗ ಒಬ್ ಇದ್ದೇಲಿ ಅವನ್ ಮುಗ್ಗೀಿಸಬಿಟ್ಟಾನೇನು ಇವತ್ತು ಕಾಳು ಅಂತಂದು ಎ ಚೋರ ಅಡಚದಾ
ಅವನ ಇರ್ಲಿ ಬಿಡು
ಹ್ಮ್
ಹ್ಮ್
ನೀನು
ಹೆಲಿ ಸಾರ್ ನಿಮ ಕೆಲ್ಲಮ್ಮ
ನೋಡ್ಬೋದು ನೀರಿ ಇರ ನಿಮ್ ಕಡೆ
ನಮ್ಗಡೆ ಎಲ್ಲ ಇನ್ನೊಂದು ಸರ್ ಇನ್ನೊಂದು ಜುಲೈ ಎಂಡಿಂಗ್ ಸರ್
ಜುಲೈ ಎಂಡಿಂಗ್ ಬಿಡ್ತಾರ ಜುಲೈ ಎಂಡಿಂಗ್ ಬಿಟ್ಟು ನಿಮ್ ಮಲ್ ಬರೋದು ಇನ್ನು ಎಷ್ಟ್ ದಿನ ಆಗುತ್ತೆ
ಆಗಸ್ಟ್ ಸರ್ ಆಗಸ್ಟ್ ಫಸ್ಟ್ ಸಾರ್ ನೀರ್ ಬಂದ್ಬಿಡ್ತ
ಹಾ
ಹಾ
ಬೇಗ ಬೇಗ ಬಿಟ್ರ ಸರಿಯಾಗುತ್ತ ಲೇಟ್ ಆದ್ರೆ ಏನ್ ಮಾಡಾಕ
ಹ್ಮ
ಅದೇಗ ಇಲ್ಲಿ ಇಲ್ಲಪ್ಪ ಹೋಗೋಣ ಹ್ಮ್
ಈಗ ಏನಕ್ಕೆ ಹೋಗಿದ್ರು
ಗೊತ್ತಿಲ್ಲ ಹೇಳ್ರ ಯಾವಾಗ ಬಿಡ್ತಾರ ನಿಮ್ ನೀರು
ಆಗಷ್ಟ ಸರ್ ಇ ಎಷ್ಟ್ತಿ ಕೇಳ್ತೀರಾ ಸರ್ ನೀವು ಮುಂದಕ್ ಮಾ ಮಾತಾಡಿ
ನಿಮ್ಮ ಊರಿಗೆ ಯಾವಾಗ ಬರ್ಬಹುದು ಅಂತ ನೀರ ಅಷ್ಟೆ
ಹಾ ಅದ ಹೇಳುವ ಆಗಸ್ಟ್ ಫಸ್ಟ್ ವೀಕ್ ಇಂದ
ಯಾವಾಗಾರ ಬಟ್ಟೆ ಗಿಟ್ಟೆ ವಯ್ಯುವುದು
ಮಲಸ ನಿಶೇ ಮಾತ ನ ಹಂಗೋಗಾದ
ಅವ್ರು ಹೋಯ್ತಾರೆ ನೀ ತಡ ಕೆಸಗೆ ಬೇಡ ಅವ್ರ ಅವ್ರ ನೋಡ್ ತರೆ
ಹ್ಮ್ ಇರ್ಲಿ ಸಾರ್ ನಮ್ಮ ಹುಡ್ಗ ಆಂದಬಿಟ್ಟು ಹೇಳ್ದ ನಮ್ಮ ಹುಡ್ಗ ಆನ್ಬಿಟ್ಟು ಹೇಳ್ದ ಸರ್ ಅವನು
ನೀ ಳಕಣ ಹ
ಹ್ಮ ಮ್ಯಾಡ್ರಿ ಮನಿ ಓಪನ್ ಮಾಡ್ತ
ನಿಮ್ದ ಆದ್ರೆ ಅವ ಆದಂಗಗೆ ಸರ್ ಲೆಕ್ಕ
ಅದಕ್ಕೆ ಹೆಂಗ್ರೀ ಯಾವಂದು ಕಣ್ರಿ ಪಸ್ಟು ಮುಂಚೂಣಿಳಿಗಳ ತಂದೆ ಮುಂಚೂಣಿಯಳಗಳ ನಂಧೆ ಹಾ
ಇನ್ನು ಬೇಜನ್ ಜನ ಇದ್ದಾರೆ ಎಲ್ಲ
ಹ್ಮ್
ಸರಿನಾ ಅವ್ರ್ದ ಎಲ್ಲಾ ಆದ್ಮೇಲೆ ನಿಮ್ದು ನಿಮ್ದು ಆಗ್ಬೇಕು ಒಂದು್ ಊಟ ಕೊಡ್ಸಪ್ಪ ನಮಗೆ
ಹ್ಮ್ ಹ್ಮ್
ಊಟ ಕೊಡ್ತಾರೆ ಏನ್ ನೋಟ ಊಟಾ ಮದ್ುವೆ ಊಟಕಣಪ್ಪಾ ಮದ ಊಟಾ
ಹ್ಮ್ ಕಾರಣಸೀನಾ
ಹ ಎರಡು ಸರಿ ನಮ್ಗನ ಅದ ನೀವ್ ಎರಡ್ ಮಾಡ್ಸ್ರ ಿಂದ ರಂತ
ಸರಾಗಿಿರ ಹೊಡಿತೀರಾ
ಹ್ಮ ಸರಾಇ ಅಂದ್ರ ಪಕಗಿಟ್ಟ ಅವಾಗ ಬದ ಇವಾಗ ಬರಲ್ಲ ಸಾರಾಇ ಅಂದ್ರೆ ನಿಂಗ ಗೊತ್ತಾ
ಸರ್ ಗೊತ್ತಿಲ್ದೆನೆ ಮಾತಾಡ್ತಿದ್ದೀಯಾ
ಏನ್ ಸರ್ ಸಾರೈ ಅಂದ್ರೆ
ಪ್ಯಾಕೆಟ್ ಬದತ್ರಾ ರ್ಮದಲ
ಯಾವ ತರ ಸರ್ ಅದು ಯಾವ ಕಲರ್ ಇತ್ತು
ವೈಟ್ ಕಲರ್
ವಾ ಟೇಸ್ಟ್ ಮಾಡಿದ್ರಿ ಏನಾದ್ರ ನೀವು ಸರಿ ಹೆಂಗಾರ ಅದ್ರ ಟೇಸ್ಟ್
ಹ ಸಾಕತ್ ಸರ್ ಒಂಥರ ಇ ನೂರ ನೊರೆ
ಸರ್ ಅದು ಇದು ಏನಾದ ಹ್ಮ್ ಕುಡಿದಿದೆ ಆಗತ್ತಾ ಅ ನಾನು ಕುಡ್ದಿಲ್ಲ ಸದ್ಯಕ್ಕೆ ನೋಡಿದೀನಿ ಹಿಂಗೆ ಅಂತಂದ್ರ ಅದು ಹಹ ಈ ಗ್ರೇ ಬಾತ್ಲು ಬ ದಾ ಪಾಪಗೆ ಗ್ರೇ ಬಾಲು ಕುಡಿಸ್ತಾರಲ್ಲಾ ನಿ ಮನಲು ಪಾಪ ್ರೆ ಗೊತ್ತಾಗಿರುತ್ತೆ ನಿಮ್ಗೆ
ಹ್ಮ
ಆ ಪಾಪಗಳು ಗ್ರೇ ಬಡ್ಲು ಕುಡತನ ಆ ತರ ಅದ ಆಥರ ಟೈಪ್ ಅದು ಗೊತ್ತಾ ನಿಮಗ್ ಗೊತ್ತಾಗಿ ಇರುತ್ತೆ ಅನ್ಕ ಇವಾಗ ಏನ್ ಬಿಡಿ ಸರ್ ಇವಾಗ ಜನ್ರೇಷನ್ ಎಲ್ಲ ಚೇಂಜ್ ಆಗೈತೆ ಹುಡ್ಗರ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರತ್ತೆ ಸವಾಗ ನೀವು ಅದೆಷ್ಟ ಎಷ್ಟು ಮಾಡ್ದಿದ್ದೀರಾ ಬಾರ್ ಹೋದ್ರೆ ಬರೋದಿಲ್ಲಲ್ಲ ಅಲ್ಲ ಟಿಕಣೆ ಹ್ಮ್
ಏನ್ಸ ನಮ್ಮಂತ ಬಡರು ಏನ್ ಮಾಡಕ್ದು ಬನ್ನಿ ಈಗ ಬೆಳೆ ಎಲ್ಲ ಬೆಳೆ ನೋಡಾ ಲಾಸಬಿಟ್ಟದವು ಹ್ಮ
ಏನು ಮಾಡಕ್ ಆಗಲ್ಲ ಇರದು ಅಲ್ಲ ನಿಮ್ದೇವ ಒಂದು ಏನ್ ಸರ್ ನಮ್ ರೈತರ ನಂಬಿಕೆ
ಅದು ಪಸ್ಲು ಯೋಜನೆಗಳು
ಹ್ಮ್
ಹದ್ನಾರ ಬಿಟ್ರೆ ಆಗುತ್ತೆ ಅದು ನಿಲ್ಸ್ ಬುಟ್ರೆ ಸರ್ ಇವ್ರು ಹ ಪರಿಹಾರಗಳು ಉದ್ದೂಮ್ ಪರಿಯಾರ
ಹ್ಮ ಬಿಟ್ಟವ್ರಲ್ಲ ಬುಡ್ತಾರ ಇವಾಗ
ಬತ್ತೇಲ್ಲ ಸಲ್ಲ
ಉದ್ದ ಹಾಕಿದೇವಲ್ಲ ನಿಂದು ಬರುತ್ ಮತ್ತ ಬಿಡುಬ
ಹಾ
ಹ್ಮ್
ಹ
ಇನ್ನೇನ್ ಗೊತ್ತಾಗುತ್ತ ನಿಮ್ ಗುದ್ದು
ಹಾ
ಇದ್ದನ್ ಪರಿಹಾರ ಬತ್ತದೆ ಇದನ್ ಪರಿಹಾರ ಆಗಿಂದ್ ಮುಂಚ್ ಚೆ ನೀವು ಉದ್ದೇಷ್ಟಕಿದ್ ಅ ಏನು ಅದಕ್ಕೆ ದಾಖಲೆ ಅರ್ದಕ್ ಕಣಿದ್ರ ನಿಮ್ಗೆ ಉದ್ದನ್ ಬಗ್ಗೆ ಬತ್ ಪರಿಹಾರ ಬಂದೇ ಅವವತ್ತು ಆ ಟೈಮು ಅಲ್ಲಿ
ಹ್ಮ- ಹ್ಮ
ರ ಇಲ್ಲಾಂದ್ರೆ ನಿಮ್ಗೆ ಉದ್ದು ಇಲ್ಲ ಲ್ಲ ಅಂಗಾಯತ
ಹಾ ಸರಿ ಯಾಕೆ ಸರ್ ಇದು ಟೇಮ್ಮ್ಆರ ಮದ್ಲು ಮೊದ್ಲು ಸುಮ್ಮ್ ಟೇಮ್ ಆಗ್ತಾಾಯತು ಇವಾಗ ಟೇಮೆ ಆಗ್ತಿರಾ
ಹಾ ಟೈಮ್ ಆಗತ್ತೆ ನಾವ್ ಟೈಮ್ನೇ ನೋಡ್ಬಾರ್ದ ಷ್ಟ ಟೈಮ್ ನೋಡ್ತ್ ತಾ ಇದ್ರೆ ನಮ್ ಯಾವಾಗ ನಮ್ಮ ಒಂದು ನಮ್ಮ ಕೆಲಸಲಿ ನಾವು ತೊಡಗಿಸ್ಕೊಂಡ್ ಇರ್ತೀವಿ ಅವಾಗ ಟೈಮ್ ಗೊತ್ತಾಗಲ್ಲ ನಮ್ಗೆ ನಾವ್ ಏನು ಅಂದ್ರೆ ಇವಾಗ ಅಕಸ್ಮಾತ್ ಈಗ ಹತ್ ನಿಮಿಷ ಈಗ ನೀ ಯಾರ್ಗಾರ ಕಾಯ್ತಾ ಎರ್ಥನಿ ಅಂತ ಹೇಳ ಹತ್ ನಿಮಿಷ
ಹೌದಾ
ಏನ್ ಹೌದಾ
ಏನ್ ಹೇಳಿ ಸರ್ ಏನ್ ಹೇಳ್ತೀರಲ್ಲ
ಏನ್ ಹೌದಾ ಅಂದ್ರೆ
ಹೌದಾ ಅಂತಂದ್ರೆ ಏನು ಅರ್ಥ ಆಯ್ತು ಹೇಳಿ ಅಂತ
ಹೌದ ಅಂದ್ರೆ ಅರ್ಥ ಆಯ್ತಂತನ ಹಾಗಾದ್ರೆ ಕನ್ನಡದಲ್ಲಿ ಅರ್ ಆಯ್ತು ಅನಕ್ ಹೌದ ಅಂತಾರ
ಹಯಾ ತಿಳ್ಕೊಂಡೆ ಅಂತ
ಹಾ ಹಂಗೆ ಹಳ್ಬೇಕು ಹ ಸರ್ ಹೇಳಿ ಸರ್ ಅನ್ಬೇಕು ಹೌದಾ ಹೌದಾ ಅಂದ್ರೆ ಹೌಲ ಹೌಲ
ಹೌಲಾ ಹೌಲಾ ಅನ್ಬೇಕಾಯ್ತು ಸರ್ ನಾನ್ ನಿಮ್ ಜೋತೆ
ಹಾ
ಯಾವ್ದೋ ಕಾಲ್ ಬತ್ತೈತೇ ಸರ್ ಇವಾಗ ಮಿಸಾ ಮಿಸಕಾಲಾಗ ಮಾತಾಡ್ಬೇಕು ನಾನು
ಇದೆ ಇದೆ ಇ ಮಾತಾಡ ಅವರು ಎನ್ ಈಷ್ಟರ್ಜೆಂಟ
ಎಮರ್ಜೆನ್ಸಿ ಇರ್ಬೇಕು ಸರ್ ಅವರು ತರ್ತು ನಿಗಮನಲ್ಲನೋಣೆ
ತರ್ತು ನಿಗಮ ದಲ್ಲ ಇದಲ
ಹಾ ನಿನ್ ಟೇಮ್ಯು ಮ ಅವ ಮರ್ತಾರೆ ಸರ್ ಕಟ್ ಮಾಡಬುಡಿ
ಮೇರ್ಲೆ ಮೇರ್ಲೆ
ಹಾ ಕಟಮಾಡಿಬಿಡಿ ಸಾಕು